ಹ್ಮ ಆರಾಮ್ ನೋಡ್ ಹ್ಮ್ ಊ ಈ ಊಟ ಮಾಡ್ಕೆ ಒಂದು ಹೊರಗಡೆ ತಿರುಗಡ ಕಟಿದ್ದೆ ಕಾಲ ಜಝೋನ್ಫ್ರೀಟಪ್ಪತ್ತು ಹ ಯ್ಬ ನ ಹ್ಮ್
ಇಲ್ಲಿ ಯಾವ್ದ್ ಮಾಡ ಕಾಲೇಜ್ ಏನ್ ಕೊರ್ಸಣ
ಹೋಸಣ ಇದು ಮಾಡನಿ ನಾನು ಬಿ ಎ ಮಾಡನಿ ಮುಂಜೆಾನನೆ ಎಂಟಕ್ಕೆ ಸ್ಟಾರ್ಟ್ ಆತಾವಣ್ಣ ಮುಂಜನೆ ಹೋಗಿ ಒಂದು ಫೀಡ್ ಹೇಳಿದ್ದ ಸಮಾಜ ಶಾಸ್ತ್ರ ಎಂದೆಡೆ ಒಂದು ರೂಪಾಯಿ ಇಡಿ ಆನೊಂದು ಹಕ್ ಟಾಡಿಯ ಸಿಬಂದಿ
ಹ್ಮ ಹ್ಮ್ ಎ ಗೇಮ್ಸ್ ಅಡಸ್ತಾರೆ ಅಂದನ್ ಕಾಲೇಜ
ಹ್ಮ್ ಆಡಸ್ತಾರೆಣ ಕ್ರಿಕೆಟ್ ವಾಲಿಬಾಲ್
ಹ ಟೂರ್ನಮೆಂಟ್ನ ಆಡಿಸತಿರ ಟೂರ್ನಮೆಂಟ್ ಆಡ್ತರ ನಿಮ್ ಕಾಲೇಜ್ ಕಳಿಸನ
ಇಲ್ಲಿ ತಾಾಲೂಕ್ು ಲೆವೆಲ್ದಾಗ ನಾವೇ ಫಸ್ಟ್ ಪ್ರೈಸ್್ ಹೊಡ್ತೀವಿ ಈ ಜಲ್ಲಾ ಮೆಟ್ಟ ಇೋ ಪ್ರಾಕ್ಟೀಸ್ ನಡಸರ್ ಈಗ ಕಾಲೇಜ್ನ ಡೈಲಿ ಒಂದು ತಾಸ ಆಟ ಆಡಿಸ್ತಾರೆ
ಹಾ ಇದು ಕಾಲೇಜ್ ಹೆಂಗ ಗ್ರೌಂಡ್ ಆಟಕ್ಕೆಲ್ಲ ಚಲೋ ಅದ
ಹ್ಮ ಚೊಲೋ ಅದ ತಾಲೂಕ್ ಮಟ್ಟೆಲೆವೆಲ್ ತ ಆದ ಅಣ್ಣ ಗೌರ್ಮೆಂಟ್ ಕಾಲೇಜ್
ಸ್ಟಾಪ್ ಹೆಗೆ ಹೇಳ್ತಾರೆ ಟೀಚಿಂಗ್ ಅದೆಲ್ಲ ಚಲೋ ಹೇಳ್ತಾರೆ
ತಳ ಥರನ ಪೊಲಿಟಿಕಲ್ ಮತ್ತು ಇದು ಸೋಸಲಜಿ
ಹ್ಮ್ ಹ್ಮ್ ಮತ್ತ ಹ್ಮ ಎಲ್ಲಾ ಸ್ಟಾಪ್ ಬದಾಂಗ ರ
ಹ್ಮ್ ಎಲ್ಲಷ್ಟಾಪಡ್ತ ಸ
ಹ ಹ್ಮ ಇದು ನನ್ ತಮ್ಮಗ ಒಂದು ನಿಮ್ ಕಾಲೇಜ ಮಾಡ್ಬೇಕುವಂತ ಮಾಡೀನಿ
ಹ್ಮ್ ಹ ಯೋಗ ಜನ್ ಮುಷ ನ ಈಷಸ
ಹಾ ಪಿಯುಸಿ ಏನ ಮುಗಸಲ್ ಏನ ಇವನ ಟೆಂತ್ ಮುಗಸ
ಹ್ಮ್ ಟ್ಯಾನ್ಸ್ ಮಿಷನ್ ಅಂದ್ರೆ ಒಂದ ಇ ಮಾಡೋಣ ಜಿ ಎನ್ ಎಂ ನರ್ಸಿಂಗ್ ಅಂತ ಬರ್ತ
ಹ್ಮ
ಡಿಪ್ಲೋಮ ಇನ್ ಜನರಲ್ ನರ್ಸಿಂಗ್ ಅ ಅದು ಮಾಡಿದ್ನಂದ್ರ ಮುಂದ್ರ್ಷ ಕೋರ್ಸ್ ಮಾಡ ಮೂರ್ ವರ್ಷ ಇರ್ತಾನ ಕ ಹಿಂದೆಡೆ ಆರ್ ತಿಂಗ ಇಂಟರ್ನ್ಶಿಪ್ ಇತ ಹಿಂದೆಡೆ ಪ್ರಾಕ್ಟೀಸ್ ಚೆನ್ನಾಗಿ್ ಮಾಡ ಅಂದ್ರೆ ಎಲ್ಲಿ ಬೆಂಗ್ಳೂರಲ್ಲಿ ಹೆಂಗಂದಂದ್ರೆ ಸ್ಟಾರ್ಟಿಂಗ್ ಹದ್ಿನೈದು ಸಾವರ ಕೊಡ್ತರೋಣ್ಣ ನೋನ್ ಮೊರಸ್ ಚೆನ್ನೈ ಎಕ್ಸ್ಪ್ರೆ ಫ್ರೆಂಡ್ಸ್ ಮಾತಾತೆ ಅಂದ್ರೆ ಡಬಲ್ ಡ್ಯೂಟಿ ಮಾಡಿದರೆೆ ನಲ್ವತ್ತೈದು ಸಾವಿರ ಹಿಂಗಾದ. ಮತ್ ಅದೇ ತರ ಮುಂದೆ ಕಂಟಿನ್ಯೂ ಮಾಡಿದ ಒಂದು
ಹ್ಮ್ ಅದಕ್ಕೆ ಏನ್ ಬೇಕಾದದು ಕಲ್ಪಿಕ್ ಕೆಸನ್
ಕ್ವಾಲಿಫಿಕೇಶನ್ ಏನಿಲ್ಲ, ಟೆಂತ್ ಮಾಡಿದ್ನ ಟೆಂತ್ ಇದ್ರಾಗ ಇಂಗ್ಲೀಷ್ ಸಬ್ಜೆಕ್ಟ್ ಕಂಪಲ್ಸರಿ ಇರಬೇಕು. ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಎಲಿಜಿಬಲ್ ಇರ್ಬೇಕಾವ.
ಹ ಹ ಟೆಂತ್ ಹೋಗ
ಟೆಂತ್ ಮೆರಿಟ್ ಎಲ್ಲ ಸಬ್ಜೆಕ್ಟ್ ಇದು ಮಾಡಿ ಮತ್ತು ಮೆರಿಟ್ ಲಿಸ್ಟ್ ಬಿಡ್ತಾನೆ ಹಿಂದೆಡೆ ಬೆಯಾಂಗ್ಳೂರಾಗ ಕೌನ್ಸ್ಲಿಂಗ್ ಇರ್ತದು. ಕೌಂನಸಲಿಂಗ್ ಮುಗಿಸಿ ಮ್ಮ ಕಾಸ್ಟ್ ವೈಸ್ ಮ ಇ ಅಲೋಟ್ಮೆಂಟ್ ಆತ ಸೀಟ್.
ಹೌದಾ ಮತ್ ಅದಕ್ಕೆ ಎಷ್ಟು ಬರಂಗ ಅದ ಖರ್ಚು.
ಗೌರ್ಮೆಂಟ್ ಸೀಟ್ ಆದ್ರೆ ಹನ್ನೆರಡ್ ಸಾವಿರ ಅದಾ. ಪ್ರೈವೇಟ್ ಸೀಟ್ ಅಂದ್ರ ಹ್ಮ್ ವರ್ಷಕ ಹನ್ನೆರಡ್ ಸಾವಿರ
ಹ್ಮ್ ಹ್ಮ ಪ್ರೈವೇಟ್ ಸೀಟ್ರ ಸಿಗ್ತು ಅಂದ್ರ
ಪ್ರೈವೇಟ್ ಸೀಟ್ ಸಿಕ್ಕೊಂಡ್ರ ಅದು ಗೌರ್ಮೆಂಟ್ ಸೀಟ್ ಫೀಸ್ ತಗೊಂಡು ಮತ್ತುತ್ತ ಮ್ಯಾಲ ಇಪ್ಪತ್ತು ಸಾವಿರ ಬಿಲ್ಡಿಂಗ್ ಫೀಸ್‌ ಬ್ರೌನ್ ಪಿಜಾ ಅದು ಇ ಇದ ಅಂತೇಳಿ ಮತ್ತೊಂದು ಇಪ್ಪತ್ತು ಸಾವಿರನ ಇದು ಮಾಡ್ತಾನ ಮೆಲೆ.
ಆಯತಲ್ಲಂದೆ.
ಹ್ಮ್ ಚೆನ್ನಾಗದತ್ತ. ಚರಾದರ ಮಿ
ಹ್ಮ್ ಹ್ಮ್ ಅದು ತೋನ ಎಷ್ಟಂದ
ಜೆ ಎನ್ ಎಮ್ ನರ್ಸಿಂಗ್ ಮುರ್ಸ್ ಮತ್ತೇನೊ ಒಂದು ಮಾಡ್ಬೋದು ಹಂಗೆ ಮೇ ಪೋಸ್ಟ್ ಬಿ ಎಸ್ ಸಿ ಅಂತ ಬರ್ತ, ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಅಂತ. ಅದ್ ಮಾಡಿದ್ರನ್ ಆರಾಮ್ ಅದ ಮುಂದೆ ತಾನು ಟೀಚಿಂಗ್ ಮಾಡ್ಬಹದು ಮತ್ತ ತಾನು ಸ್ಟಾಫ್ ನರ್ಸ್ ಆಗ್ಬೋದು.
ಹ ಮತ್ತ ಅದನ್ನ ಮಾಡಿ ಇವಾಗ ಜೇನ ಎ ನಸಿ ಮುಗಿಸಿ ಕೇಸಂದ ಇವಾಗ ಸ್ವಂತ ಕ್ಲಿನಿಕ್ ಇಡಕ ಬರ್ತೇ ನನ್ಗೆ.
ಬಿ ಎಚ್ ಎಂ ಎಸ್ ಇಂತ ಡಿಗ್ರಿ ಇ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಮಾಡಿದ ಆಟೆ ಬರ್ತದ, ಅವ್ರ ಕೈಯಾಗಿ ಇವ್ರ ಕೆಲಸ ಮಾಡಬುದಾದ
ಹ್ಮ್ ಹ್ಮ್ ಅಂದ್ರೆ ಈ ಇವರು ಪ್ರೈವೇಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ದಾಗ
ಹ್ಮ್ ಕೆಲ್ಸ ಮಾಡ್ಬೋದಾದ ಓನಾಗ ಯಾಕಕ್ ಬರಲ್ಲ ಅಂದ್ರೆ ಫಸ್ಟ್ ಏಡ್ ಅಂತ ಆಗಂತ ಮಾಡಬಹುದು ಆದ್ರೆ ಈಗ ಎಮರ್ಜೆನ್ಸಿ ಎಲ್ಲ ಆಕ್ಸಿಡೆಂಟ್ ಆದ್ರ ಅಂತ. ಆದಾಗಿ ಇವ್ರು ಕಾಮನ್ ಆಾಗಿ ಫಸ್ಟ್ ಎಡ್ ಇ ಮಾಡಿ ಶ್ರೀಕಬೋ ಮುಂದೆ ದವಾಖಾನೆಗಳಿಗೆವರು.
ಹ್ಮ್ ಇಲ್ಲ ಇವಾಗ ನಮ್ ಕಡೆ ಹಳ್ಳಿ ಅಲ್ಲ ಇವಾಗ ಹಳ್ಳಿಯಲ್ಲಿ ಯಾರು ಡಾಕ್ಟರ್ ಇರಲ್ಲ ಏನಿರಲ್ಲ
ಹ್ಮ ಹ್ಮ್
ಹ ಇವಾಗ ಜೇನ ಮುಗತಂದ್ರೆ ಮತ್ತೆ ಊರಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಸಣ್ಣ ಸಣ್ಣ ಮತ್ತೆ ಶೀತ ಆಗ್ಲಿ ಕೆಮ್ಮ ಆಗ್್ಲಿ
ಹಣ ಆದ್ರ ಅದು ಬರಬರಿ ನೀ ಅ ಅವಾಗ ಇರ್ತದ ಈಗ ನಾಲ್ಕು ವರ್ಷದಿಂದ ಆರ್ ಎಂ ಪಿ ಡಾಕ್ಟ ಅಂತ ರೂರಲ್ ಡೆವಲಪ್ಮೆಂಟ್ಗಂತ ಇರ್ತದ ಇವಾಗ ಏನ್ ಮಾಡಿಬಿಟ್ಟಾರ ಅವರು ಇಲ್ಲಿ ನಾರ್ಮಲ್ ಆಗಿ ತಾಲೂಕ ತಾಲೂಕಕ್ ಇದ್ರಾಗ ಡಿಸ್ಟ್ರಿಕ್ ನೇ ಆಗಿರ್ತ ನೋಡು ಹ್ಞ ಡಾಕ್ಟರ್ ಬೋಲ ಹಾ್ಟಟೈಪ್ ಕಲ್ಲ್ಲ ಗ್ಲಲುಕೋಸ್ ಗು ಅವರು ಗೊತ್ತಿರ್ಲಾರ ಯಾವ್ರ ಅವರು ಹ್ಮ ಸ್ವಲ್ಪ ನಾಳೆ ತಿಳ್ಕೊೊಂಡಗಿಸಿ ಆ ತರ ಮೆಡಸನ್ ಕೊಡಕತ್ಬ ಬಿಟ್ಟು ರ ಪ್ರಬ ಗಬರ ರರಿಕ್ಷನ್ ಅಲ್ಲಿಂದ ಆರಂಪಿ ಡಾಕ್ಟರ್ ಹಳ್ಳೇ' ತಕತ್ತಾರ ಈ ನಿ ಕಂಡೀಷನ್ ಪಂಚಾಯತಿಂದ ರೂಲ್ಸ್ ಬಂದ್ರ ಈಗ ಗೌರ್ಮೆಂಟ್ಲಿಂದೇ ಪ್ರಾಥಮಿಕ ಕೇಂದ್ರಗಳು ಕಕತರ ಅಲ್ಲಿ ಅದ ಇದು ಡಿಗ್ರಿ ಕೋರ್ಸ್ ಮುಗಿಸಿದಿದ್ದಾರೆ ಅಲ್ಲಿ ಅಪ್ಲೈ ಆ ಮಾಡಬೇಕು ಅಂತೇಳಿ ಅವ್ರ ಇ ನೇಮಕ ಮಾಡಳಿಕಕತಾರೆಲ್ಲಿ
ಇವಾಗ ನನ್ಂಗ ಗೊತ್ತಿದ್ದಂಗ ಇವಾಗ ಸರ್ಕಾರಿ ಶಾಲೆಗಳ ಅದು ಇರ್ತ ನೋಡಿ ಇವಾಗ
ಹ್ಮ್ ಹ್ಮ್
ಶಾಲೆಗಳೊಳಗ ಒಬ್ಬ್ರೊಬ್ರು ಡಾಕ್ಟರ್ ಒಗರ ಕುತ್್ರ ಅವ್ರರು ಡಾಕ್ಟರ್ ಇರ್ತಾರಲ್ಲ ಅವ್ರರು ಏನ್ ಬಂದಿರ್ತಾರ
ಅವರು ಈಗ ದೊಡ್ಡ ದೊಡ್ಡ ಡಾಕ್ಟರ್ ಈಗ ನಾರ್ಮಲ್ಲ ಈ ಒಂದು ಶಾಲ ಶಾಲೆೆಗೆ ಗೌರ್ಮೆಂಟ್ ಸ್ಕೂಲಿಗೆ ಯುವ ಅಂತಿರ್ತಾನ ಸ್ಟಾಫ್ ನರ್ಸ್ ಅಂತಿರ್ತಾರ ಅವರು ಅವರು ಪ್ಲಸ್ ಇ ಜೆ ಎನ್ ಎಮ್ ಒಂದ್ ಮಾಡಿರ್ತಾರ ಇಲ್ಲ ಬಿ ಎಸ್ ಸಿ ನರ್ಸಿಂಗ್ ಒಂದ್ ಮಾಡಿರ್ತಾರ
ಹ್ಮ್ ಹ್ಮ್ ಹ್ಮ್ ಹದ ಇವಾಗ ಆ ನಮ್ಮ ಅದಾರವರು ನಮ್ಮವರಾಗನು ಗೋರ್ಮೆಂಟ್ ಸ್ಕೂಲ್ನಾಗ ಇರ್ತಾರ ಅವ್ರು ಏನಾದ್ರು ಆರಾಮಲ್ಲ ಏನಿಲ್ಲ ಅಂತ ಅರ ಮೇಲೆ ಹೋಗ್ಬೋದು ಬರ್ಬೋದು
ಹ್ಮ್
ಅದೇ ಅಂತದ್ ನಾದ್ರೆ ಮತ್ ಅವರು- ಅವ್ರ ಎಲ್ಲ ಗೌರ್ಮಂಟ್ ಕಳ ಸಾಪ ಮತ್ತ ತಗೊಂಬಂದರ್ತ
ಹಾ ಗೌರ್ಮೆಂಟ್ಲಿಂದ ಅಪಾಯಿಂಟ್ಮೆಂಟ್ ಆಯತು ಬಂದಡ್ತಾರೆ
ಹ್ಮ್ ಹ್ಮ್ ಅವ್ರಿಗೆ ಎಷ್ಟಿರ್ಬೋದು ಸ್ಯಾಲ್ರಿ ತುಂಬ್ಾ
ಅವ್ರ ಯಾವ್ದು ಈಗ ಸ್ಟಾರ್ಟಿಂಗ್ ಮೂವತ್ತು ಸಾವಿರ ಅದು ಇದು ಏಳನೇ ವೇತನ ಆಯೋಗದಿಂದ ಹೆಚ್ಚಿಗೆಗ್ಯ ಮೊದಲು ಹದ್ಿನೆಂಟು ಸಾವಿರ ಇತ್ತ ಮತ್ತ ಸ ಇನ್ಕ್ರೀಸ್ ಆಗ್ಯಿದೆ ಇವಾಗ
ಹ್ಮ್ ಅಂದ್ರೆ ಅವರು ಗೌರ್ಮೆಂಟ್ ಅಟೆಂಡ್ ಮಾಡ ಎಕ್ಸಾಮ್ ಬರ್ದ ಬರ್ತಾರ ಅವರು
ಹ್ಮ್ ಈ ಮೊದ್ಲು ಏನ ಇದಿದ್ದಿಲ್ಲ ಚಿ ಏನ್ಮನ ಚಂಗದ್ರ ಈಗ ಬರ ದಗ ಅದು ಕೋರ್ಸ್ ಆದ್ರಲ್ ಮೂರ್ ವರ್ಷದ ಕೋರ್ಸ್ನ ಹೈಯೆಸ್ಟ್ ರಿಸಲ್ಟ್ ಇತ ನೋಡ ಅವರು ಏರ್ ವೈಸ್ ಸಬ್ಜೆಕ್ಟ್ನ್ಯಾಗ ಅೆ ತೊಂದ್ರ ಮೆರಿಟ್ ಮ ಆಗ ಂತಿದರು ಇವಲ್ಲ ಕಂಪಿಟೇಟಿವ್ ಎಕ್ಸಾಮ ಇವಾಗ ಎಲ್ಲ ಕಡೆ ಜಿ ಕೆ ಪೇಪರ್ ಒಂದ್ ಇರ್ತ ತಮ್ಮ್ದ ಒಂದು ಜಿ ಎನ್ಂಗಂದು ಕೋರ್ಸ್ ಹ್ಮ ಪಪಟೇಟಿವ್ ಎಕ್ಸಾಮ್ ಬರಲೇಬೇಕು ಗೌರ್ಮೆಂಟ್ ಅಪ್ಲೈ ಆಗ್ಬೇಕಂದ್ರೆ
ಹ ಮತ್ತೆ ಇದು ವೆಟನರಿ ಅಂತಾರ ಅಲ್ಲಾ ವೆಟನರಿ ಅಂದ್ರೆ ಅದೇ ಹರಕ್ಕೆ ಬರ್ತಾವ
ಅದು ವೆಟರ್ನರಿ ಇದ್ರಾಗ ಬರ್ತಾನೆ ಡಿಪ್ಲೊಮಿ ಇನ್ ವೆಟರ್ನರಿ ಇನ್ನೊಂದು ಬಿ ವೆಟರ್ನರಿ ಅಂತ ಬ್ಯಾಚುಲರ್ ಆಫ್ ವೆಟರ್ನರಿ ಇದು ಟೆಂತ್ ಮೇಾಗ ಮೂರ್ ವರ್ಷ ಎರಡ್ ವರ್ಷ ಇರ್ತಾನೆ ಕಲೋಮೀಟರ್ನದೆ ಅದು ಇದು ಬಿ ವೆಟನರಿ ಅಂದೆ ಕಂಪಲ್ಸರಿ ಸೈನ್ಸ್ ಆಗಿರ್ಬು ಪುಮಿಾಗ ಸೈನ್ಸ್ ಆದರೆ ನಾಲ್ಕು ಕೋರ್ಸ್ ಡಿಗ್ರಿ ಇರ್ತಾರ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಕೋರ್ಸ್ ೈ ಲೆವೆಲ್ ಇವ್ ಡಿಪ್ಲೊಮೋ ವೆಟನರಿ ಕಿಂತ ಇವ್ರು ಮ್ಯಾಲ ಇರ್ತಾರೆ ಇವ್ರು
ಹ್ಮ್ ಹ್ಮ್ ಮತ್ತೆ ಇವಾಗ ಮತ್ತ ಅಲ್ಲ ವೆಟೆನರಿ ಕಲ್ವ್ರರಿಗೆ ಡೈರೆಕ್ಟ್ ಅಪಾಯಂಟ್್ಮೆಟ್ ತಗೊಂಡ್ಿಡ್ಿದ್ರ ಇವಾಗ ಅವ್ರನ್ ಎಕ್ಸಾಮ್ ಮಾಡಿರಾ
ಇಾಗ ಅಡ್ಗೆ ಎಕ್ಸಾಮ್ ಮಾಡದ
ಹ್ಮ್ ಹ್ಮ್ ಅದೇನನ ಚೋಕಲೋ ಹ್ಮ್ ನಮ್ಮ್ ಊರಲ್ಲಿ ಬರ್ತಾರಲ್ಲಾ ಡಾಕ್ಟ್ರು ದಧನ ಡಾಕ್ಟರು ಅವ್ರಲ್ಲ ಅವರೆಲ್ಲ ಡ ವೆಟ ಮಾಡಿ ಡೈರೆಕ್ಟ್ಟಪ್ಪಾಡ್ ಮಾಡ್ ತಗೊಂಡ್ ಬಂದಿವವಿ ನಾವವು ಏನ ಎಕ್ಸಾಮ್ ಬರದಿಲ್ಲ ಹಿಂಗ ಇಲ್ಲ ಅಂತ ಅಕೊಂತಾರ ಆದ್ರ ಇವಾಗ ವೆಟ್ರನರಿಯ ಮಾಡಿದಾರ ನೋಡಿದ್ರ ಅವ್ರೆಲ್ಲಾ ವೆಟ್ರೇರಿಯ ಮುಗಸ ಎರಡ್ ಎರಡು ವರ್ಷ ಮೂರ್ ವರ್ಷ ಮನೆಯಲ್ಲಿ ಅವ್ರೆ ಮತ್ತೆ ಯಾವ ತರ ಗೌಮೆಂ ಡಿಪಾರ್ಟ್ಮೆಂಟ್ ನ ಕರೆದಲ್ಲ ಏನಲ್ಲ ಅವ್ರ ಸೀಟ್ ಎಕ್ಸಾಮ್ ನಡೆಸ್ತನ ಅನಕೊಂತರ
ಹ್ಮ ಈಗ ಯಾಕ್ರ ಜನಸಂಖ್ಯೆ ಹೆಚ್ಚಾಗದವ ನ ಮೊದಲ್ಲ ಬರ ಬೆಲೆಯಾರ ಇದತಿತ್ತಲ್ಲ ವೆಟ್ರನರಿ ಮಾಡಾರ ಈಗ ಒಬ್ಬ ವೈದ್ಯರ ಬುಡುಕ ಮತ್ತು ಕಲಿಯಕ್ ಪ್ರಾಕ್ಟೀಸ್ ಮಾಡಕ ಅಂತ ನಾಗ ನ ಜನ ಇರ್ತಾರೆ ಈಗ ದ ಎಟ್ಟ ತಳ ಎದ ಟ ವೆಟ್ರನರಿ ಇ್ದಾರ ಅದಕ್ಕಾಗಿ ಎಲ್ಲ ಈಗ ಬರ ಕಾಲೇಜ ಸಿಗ್ಬೇಕಂದ್ರೆ ಒಂದು ಮೆರಿಟ್ ಲಿಸ್ಟ್ ಮಾಡಕತ್ತಾನ ಮೊದಲಿಲ್ಲ ಹಿಂಗೆ ಅಡ್ಮಿಷನ್ ಮಾಡ್ಕೊಂತಿದ್ರು
ಹ್ಮ್ ಹ್ಮ್ ಅದೂ ಸಪ್ಲೈ ಎಲ್ಲ ಜಾಸ್ತಿ ಆಗ್ಬಿಟ್ಟದ ಇವ ಜ ಎಲ್ಲ ಜಾಸ್ತಿ ಅಡ್ಮಿಷನ್ ಮಾಡಕ್ ತ್ತರ ಹ್ಮ ಮೊದ್ಲ ಡಿಮ್ಯಾಂಡ್ ಬಾಳತ್ ಇವಾಗ ಹದು
ಹ್ಮ್ ಡಿಮ್ಯಾಂಡ್ ಬಾಳ ಆಗಬಿಟ್ಟದ ನೋಲ್ಲಿ ಪ್ರತಿಯೊಂದು ಕೋರ್ಷಿಗನು ಎಲ್ಲ ಈಗ ಮೇರಿಟ ಮಾಡಕತ್ತತಾನು ಆದ್ರೆ ಬಿ ಎ ಬಿಿಕಾಮ್ ಅಂತ ಅಷ್ಟೇನಿಲ್ಲ
ಹ್ಮ್ ಇವಾಗ ವೆಟನರಿ ಕೋರ್ಸ್ ಮುಗಿಸ್ಬಿಟ್ಟು ಇವಾಗ ನಾವು ಸ್ವಂತ ಆಾಸ್ಪಿಟಲ್ ಇಟ್ಟ ಊಟ ನಡ್ಸಕ್ ಬರತ್ತಾ ಹ್ಮ ಇವಾಗ ಆಹ ಸ್ವಂತ ಒಂದು ಏನಾದ್ರು ಕ್ಲಿನಿಕ್ ಆಗ್ಬಿಟ್ಟು ವೆಟರ್ನರಿ ಕೆಲ್ಸ ಮಾಡಕ ಮತ್ತೆ ಊರ್ ಊರು ತಿರುಗಡಿ ಬಿಿಟ್ಟು ದನಗಳಗ್ ನೋಡದ ಅವ ಏನಾದ್ರು ಆಹ ತೊಂದರೆ ಆಗಿತ್ತು ಅಂದ್ರಲ್ಲ ಸರಿ
ನಿನ್ನಣ ನಿಂದ ನಿನ್ನ ಬೆಟ್ಟನ ಮಾಡ ಅಂದ್ರೆ ನಿನ್ಗ ತುಂಬ ದೊಡ್ಡ ಪೋರ್ಸ ಕೊಡ್ತಾನ ಪಶುಪಾಲನ ವೈದ್ಯಾಧಿಕಾರಿ ಅಂತ ಕೊಡದಾನ ಅದು ಮಾಡಿದ್ರೆ,
ಹ್ಮ
ನೀನೇ ಒಂದು ಕ್ಲಿನಿಕ್ ನ ಹಕ್ಬಹುದು ನೀನೇ ಒಂದು್ ಡಾಕ್ಟರ್ ನಬಹುದು ನಿನ್ ಕೈಯ ತಳಗ ಕೆಲಸದ ಹ ತೋಬೋದು ಹ ಡಿಪ್ಲಮೆಟ್ರನ ಕೆಲ್ಸ ತಗಬೋ ನಿ
ಅಂದ್ರೆ ಅದ್ರನೆೆಲ್ಲಾ ಗ್ರೇಡ್ ಮಲ್ೋಗತ್ತ ಅಂತ ಅರ್ಥ
ಹ್ಮ್ ಬ ಸಟರ್ನೈಟ್ ಕಂಪ ಹ ಸರಿ ಕಾಮನ್ ಆಗಿ ಡಿಪ್ಲೊಮೆಟ್ ಎಲ್ಲಂತ ತಾಾಲೂಕ ಕೇಂದ್ರ ಪಶುಪಾಲನಾ ಕೇಂದ್ರ ಅಂತ ಪ್ರಾಥಮಿಕ ಅಂತರದಲ್ಲಿ ಇ್ರು ಕೆಲಸ ಮಾಡಬಹುದು ದನ ಮಾಡಗ ಗ್ರೂಪ್ ಪೋಸ್ಟ್ ಕೊಡ್ತಾರೆ ಅವ್ರಿಗೆ ಹ್ಮ್ ನಿಮ್ ಮುಂದೆ ಮಾಡಕಂತ ಮಾಡಿ ನಾನು
ಹ ನಂದ ಇವಾಗ ಬಿ ಎ ಮುಗಿದಲ್ಲ ಇವಾಗ ಆರ್ಟ್ಸ್ ಒಳಗೆ ಬ್ಯ ಮುಗದುವ
ಹ್ಮ ಹ್ಮ್
ಹ್ಮ್ ನಾನ ಮುಂದ ನಾನು ಬಿ ಎಡ್ ಮಾಡ್ಬೇಕಂದ್ ಮಾಡೇನಿ ಯಾವ ಚಲ ಕಾಲೇಜ್ ಸಿಗ್ಲಾಗಿವ
ಹಾ ಹಾ
ಹ್ಮ್ ನಮಗೆ ಇಲ್ಲಿ ಹತ್ರದಾಗ ಇರ್ಬ ಕಾಲೇಜ್ ದಿನ ಕಾಲೇಜ್ಗೆ ಹೋಗಿ ಮತ್ತೆ ಮನೆಗೆ ಮನೆಗೆ ಬರ್ಬೇಕು ಸುಮ್ನೆ ಮನೇಲಿ ಕೆಲ್ಸ ಇರ್ತಾವ ತೋಟ ಗದ್ದೆಯಲ್ಲಿ ಒಳಗ ಕೆಲ್ಸ ಮಾಡ್ಬೇಕ
ಹಾ ಹಾ
ಹ್ಮ್ ಆತರ ಯಾವ್ದಾರ ಕಾಲೇಜ್ ಇದ್ರ ಕೆಲಕಂಡು ಹೇಳು
ಹಾ ಕೇಳತಣ ಎಂದಡೆ ಸ